ಕುತ್ಕೊಂಡಿದ್ವಿ ನೀವೇನ್ ಮಾಡ್ತಾ ಇದ್ದೀರಾ.
ಕೊಂಡಿದ್ವಿ ಹ್ಮ್ ಕಾಫಿ ಆಯ್ತ್ ಹೂಂ ನಿಮ್ದು ಚಾ ಆಯ್ತಾ.
ಆಯ್ತು.
ಇಲ್ಲೇನು ಹೂಂ ಆರಾಮಾಗಿದ್ದೀವ್ರಿ ನೀವ್ರಿ.
ನಾವು ಆರಾಮಾಗಿದ್ದೀವ್ರೀ.
ಹ್ಮ್. ಹ್ಮ್ ಇನ್ನೇನ್ ಮತ್ತೆ ಆ ಇವತ್ತು ಶನಿವಾರ ಅಲ್ವಾ. ಮತ್ತೆ ನಮ್ಗೆ ಇವತ್ತು ರಜೆ ಇವತ್ತು.
ಹೌದಾ ನಮ್ಗೂ ರಜಾ ಇತ್ತು ಇವತ್ತು.
ಹೌದಾ.
ಹೌದು.
ಹಾ ಹಾ ಹ್ಮ ಮತ್ತೆ ಕಾಲೇಜ್ ಎಲ್ಲ ಹೆಂಗಿದೆ ಪರೀಕ್ಷೆ ಯಾವಾಗ.
ಪರೀಕ್ಷೆ ಮಂಗಳವಾರದಿಂದ ಸ್ಟಾರ್ಟ್.
ಹ್ಮ್ ನಮ್ದು ಅಷ್ಟೇ. ಎಷ್ಟ್ ಹ್ಮ್ ಹೌದು ಓದ್ಕೊಂತಾ ಇದ್ವಿ ಇವಾಗ್ ಹಾಗ ನಿಮ್ಮನ್ನು ನಿದ್ದೆ ಮಾಡಿದ್ದೆ ಇವಾಗ ಹೆಡ್ಡಿಡ್ಡು ಎಷ್ಟ ಹೌದು ಕರೆಕ್ಟ್ ಎಷ್ಟೊಂದು ಒಂದು ಸರಿ ಅ ನಿದೆ ಬರುತ್ತೆ ಗೊತ್ತ ಬೇರೆ ಟೈಮ ಅಲ್ಲಿ ಆದ್ರೆ ನಿದ್ದ್ದೇನೆ ಬರಲ್ಲ ಬರೀ ಈ ಫೋನ್ ನೋಡ್ಕೊಂಡೆ ಇರ್ತೀವಿ
ಹ ಹೌದ ಇವಾಗ ಫೋನು ಬೇಡ ಏನು ಬೇಡ ನಿದ್ದೆ ಮಾಡ್ಬೇಕು ಹೋದ ಟೈಮ್ ಬಂದು ಅಂದ್ರೆ ಮಾತ್ರ ನಿದ್ದೆ ಬರುತ್ತೆ
ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ
ನಾನು ನ ರಾತ್ರಿ ಹನ್ನೊಂದ ಗಂಟೆಗೆ ಮಲಗ್ಬಿಟ್ಟು ಬೆಳಗ್ ಆ ಎಂಟು ಗಂಟೆಗೆ ಇದ್ದಾಡ್ತೀನಿ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಮಲ್ಗ ಬಟ್ಟ ಐದು ಗಂಟೆ ಗೆ ಹೆಡ್ಡೆಲ್ತೀನಿ
ಏನ್ರೀ ಇಷ್ಟ ಗೊತ್ತಿಲ್ಲ ನಿದ್ದೆ ಮಾಡ್ತೀರಾ
ಏನ್ ಮಾಡದು ಇಲ್ಲಿ ಆಷ್ಟ್ರಲಾಲ್ಲಿ ಏನು ಕೆಲ್ಸ ಇಲ್ಲ ಮಧ್ಯಾಹ್ನ ಊಟ ಮಾಡ್ಕೊ ಬಂದ್ರೆ ನಿದ್ದೆ ಬರುತ್ತೆ ಮಲ್ಕೊಳ್ಳೋದು ಅದ್ರೋಳ ಪರೀಕ್ಷೆ ಹತ್ರ ಬಂದಂಗ ಬಂದಂಗ ನಿದ್ದೆ ಬರುತ್ತೆ ಕಣ್ಣೇ ಬಿಡಕ್ ಆಗಲ್ಲ ಅಷ್ಟ್ ನಿದ್ದೆ ಬರುತ್ತೆ
ಹ್ಮ ಹೌದೌದು ಬಿಡ
ಏನಾದ್ರು ಅದಕ್ಕೆ ಪರಿಹಾರ ಇದ್ರೆ ಹೇಳಿ ನಿದ್ದೆ ಮಾಡ್ದಾರ ಓದಕ
ನಿದ್ದೆ ಮಾಡದೆ ಹೋಧೋಕೆ ಪರಿಹಾರನ ಏನ್ ಗೊತ್ತ ಸರಿ ರಾತ್ರಿ ಅಂದ್ರೆ ಒಂದು ಒಂಬತ್ತು ಗಂಟೆಗೆ ಮಲ್ಕೋಬೇಕು ಬೆಳಿಗ್ಗೆ ಐದ್ ಗಂಟೆಗೆ ಬೆಳಗ್ಗೆ ಹೆಡಲ್ಬಿಡ್ಬೇಕು ಮತ್ತೆ ಬೆಳಿಗ್ಗೆಯ್ದು ವ್ಯಾಯಾಮ ಎಲ್ಲಾ ಮಾಡಿದ್ರೆ ನಿಮ್ಗೂ ಆಹ ಮೈಂಡ್ ಸರಿಯಾಗಿರುತ್ತೆ ಅವಾಗ ನೀವ್ ಏನ್ ಕೆಲ್ಸ ಬೇಕಂದ್ರು ಮಾಡ್ಬೋದು ನಾನ್ ಅಷ್ಟ ಸರಿ ಒಂಬತ್ ಗಂಟೆಗೆ ಮಲ್ಕೊಂಡ್ ಬಿಟ್ಟ ಐದು ಗಂಟೆಗೆ ಹೇದ್ದೇಲ್ತೀನಿ ಮತ್ತೆ ವ್ಯಾಯಾಮ ಹೋಗ್ತೀನಿ
ಅದು ಒಳ್ಳೆ ಅಭ್ಯಾಸ ಬಿಡಿ
ಹೌದ್ದ ಖಂಡಿತವಾಗಿ ಅಂದ್ರಿ ಏನ್ ಗೊತ್ತ ಒಳ್ಳೆ ಒಳ್ಳೆ ಊಟ ತಿನ್ನಿ ವ್ಯಾಯಾಮ ಮಾಡ್ ಒಳ್ಳೆ ಊಟದಿಂದ ನಿಮ್ ಬಾಡಿನೂ ಹಂಗೆ ಕರೆಕ್ಟ್ ಇರುತ್ತೆ ಆ ಹ್ಮ್ ಹ್ಮ್
ಮತ್ತೇನ್ ರಿ ಸಮಾಚಾರ ನಾವು ಎಲ್ಲಾ ಚಿಕ್ಕವರ ಇದಾಗ ಎಷ್ಟು ಆರಾಮಾಗಿದ್ದ ಅಲ್ವಾ
ಹೌದು ಖಂಡಿತ
ಆ ಬಾಲ್ಯದ ದಿನಗಳು ಎಷ್ಟು ಚೆನ್ನಾಗಿದ್ವು ಆಟ ಆಡ್ಕೊಂಡು ನೀವೆಲ್ಲಾ ಏನ್ ಆಟಾಡ್ತಾ ಇದ್ರಿ ಚಿಕ್ಕವರು ಇದ್ದೀಗ
ನಾವ ಚಿಕ್ಕೋರ್ದವಾಗ ಏನ್ ಆಡಡ್ತಾ ಇದ್ವಿ ಅಂದ ಏನು ಇಲ್ಲಾರಿ ಅಂದ್ರೆ ಕುಂಟೆ ಬಿಲ್ಲೆ ಹೌದೌದು ಕುಂಟೆಬಿಲ್ಲೆ ಮತ್ತೆ ಚಕ್ಕಬಾರ ಹಾ ಮತ್ತೆ ಪ್ಯಾ ಅಂದ್ರೆ ಈ ತರ ಶೆಟ್ಟಾಟ ಅಂದ್ರೆ ನಾಲ್ಕು ಈಷ್ಟ ಬರಿ ಹ್ಮ್ ರಾಜಾರಾಣಿ ಹ್ಮ್ ಹೌದು ಅದೇ
ಅವಾಗೆಲ್ಲ ಎಷ್ಟ್ ಆರಾಮಾಗಿದ್ವಿ ಎಲ್ಲಾ ಏನ್ ಯೋಚನೆ ಇರ್ಲಿಲ್ಲ ಏನಿಲ್ಲ ಎಲ್ಲರ ಜೊತೆ ಆಟ ಆಡ್ಕೊಂಡು
ಹ್ಮ್
ಅವಾಗ ಶಾಲೆೆಗೆ ಹೋಗೋದೇನನೆ ಕಷ್ಟ
ಹೌದು ಖಂಡ ಹದು
ಶಾಲೆಗೆ ಹೋಗಿ ಅಂದ್ರೆ ಎಲ್ಲಾದೂೋಗ ಬಚ್ಚಚ್ಕೊಂಡು ವಾಪಸ್
ಹ ಹೌದೌದು ನಿಜ
ನೀವ್ ಹಂಗಿನ್ನು ಮಾಡಿಲ್ವಾ ನೀವ್ ಬಿಡಿ ತುಂಬಾ ಬುದ್ಧಿವಿವಂತ್ರು ಹಂಗೆಲ್ಲ ಮಾಡಿದ್ರರಲ್ದ
ಹ್ಮ್ ಹಂಗೇನಿಲ್ಲ ರೀ ಹೋಗ್ತೀವಿ ನಾವು ಶಾಲೆಗೆ ಅಲ್ಲಿ ಅಂದ್ರೆ ನಾವ್ ಏನ್ ಹತಾ ಬೆಳಿಗ್ ಎರು ಯಾವ್ ಮಾಡಿ ಚಿಕ್ಕವಾಗಾದ್ರೆ ಬಾರಿ ಆಟ ಆಡ್ ಬಿಡ್ತಾ ಇದೆ ಇವಾಗೆಲ್ಲಾ ಆಟಾಡ ಕೆಲ ಹೋಗ ನೀ ಹೋಗ್ತೀರಾ
ಇಲ್ಲಾರ ಇವಾಗ ಎಲ್ಲ ಹೋಗ್ತೀರ ಇವಾಗ ಜಾಬ್ ದಾರಿಗಳು ಜಾಸ್ತಿ ಆಗ ಹೋಗಿದೆ ಈಗ ಮನೇಲೆೆಲ್ಲ ಮುಂಚೆ ತರ ನಮ್ ಕಷ್ಟಗಳೆಲ್ಲ ಹೇಳಕ್ಗಲ್ಲ ನಾವು ಹೋಗ್ ಸ್ವಲ್ಪ ದೊಡ್ಡವರಾಗಿದ ವಲ್ಲಾ ನಾವು ಜವಾಬ್ದಾರಿಗಳು ತಗೋಬೇಕು ಇವಾಗ ಆಟ ಆಡಕ್ ಮನ್ಸು ಆಗಲ್ಲ ಹ
ಹೌದು ಖಂಡಿತ ಹು ಮಾಡೋಡಕ್ ಮನ್ಸು ಆಗಲ್ಲ ಏನುೂ ಆಗಲ್ಲ ಅಂದ್ರೆ ಇವಾಗ ಇವಾಗೆಲ್ಲ ಒಂತರ ಆಟ ಅಂದ್ರೆ ಗಾಡಿಯ ಲ ದೂರೆ ಅಗೆ
ಹೌದು ಇವಾಗ ಜಾಸ್ತಿ ಮೊಬೈಲ್ ನ ಬಳಕೆ ಮಾಡೋದು ಮೊಬೈಲ್ ಅಲ್ಲೇ ಇರೋದು
ಹ್ಮ್ ನಮಕ್ ಕೈಮೆ ಇರಲ್ಲ ರೀ ಹೆಂಗ ಮಬೈಲ್ ಕಳಿಕ ಮಾಡಿದಾಂಗ ಹೆಂಗ
ಹ
ಅಂದ್ರೆ ಬೆಳಿಗ್ಗೆ ಐದ್ ಗಂಟೆಗೆ ವ್ಯಾಯಾಮ ಹೋಗಿ ಮತ್ತೆ ಸಂಜೆ ಎಟು ಗಂಟಕೊಂಡು ಮತ್ತೆ ಸಂಜೆ ಎಂಟು ಗಂಟೆ ಸರ್ ಮತ್ತ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಅದೇ ನಾನು ಚಿ ಮಾಡಿ ನಾನೇ ನಾನೇ ತಿಂಡಿ ಮಾಡಿ ನಾನೇ ಹ್ಮ ಬಾಕ್ಸ್ಕ್ ಹಕೊಂಡ್ರು ಶಾಲೆೆಗೆ ಹೋಗಿ ಶಾಲೆಯಿಂದ ಸಂಜೆ ಐದ್ ಗಂಟೆಗೆ ಬಂದು ಮತ್ತೆ ವ್ಯವ ಹಹ ಆಚೆ ಹೋಗಿ ವ್ಯಾಯಾಮ ಮಾಡ್ಕೊಂಡು ಮತ್ತೆ ಒಂದು ಒಂದು ಮೂರ್ ರೌಂಡ್ ನಮ್ಮ ಹೌ ಕಾಲ ಜೊತ್ರನ ಒಂದು ಕೆರೆ ಇದೆ ಆ ಕೆರೆ ಗಬ್ಬಿ ಒಂದ್ ಮೂರು ಹಾಕೊಂಡು ಮ ನನ್ ಕಾಫಿ
ಇದ್ ಮಾಡ್ತಾ ಇದ್ದೀರಾ ಅನ್ಸುತ್ತ ಅಲ್ವಾ ಇಷ್ಟೊಂದ
ಹೌದೌದುಂಡ ನಾನ್ ಆರೋಗ್ಯನ್ ಜಾಸ್ತಿ ಮ್ ಇವಾಗ ಏನ್ ಗೊತ್ತ ಯಾವಾಗ ಸ ಹೋಗ್ತಿ ಇವಾಗ ಗೊತ್ತಾಗಲ್ಲ ಅದಕ್ಕೆ ಆರೋಗ್ಯನ್ ಚೆನ್ನಾಗ್ ನೋಡ್ಕೋಬೇಕು ಏನ್ ಬೇಕು ಅದ್ ಗೊಟ್ಟ ತಿನ್ಬೇಕು ಮತ್ತೆ ಹಂಗೆ ಚೆನ್ನಾಗ್ ನೋಡ್ಕೊಬೇಕು
ಹೌದೌದು ಇಲ್ಲಾಂದ್ರೆ ಮತ್ತೆ ಇವಾಗ ಊಟ ಮಾಡ್ತಾ ಇರೋದು ಚೆನ್ನಾಗಿರಲ್ಲ ಆಹಾರ ಎಲ್ಲಾ ರಾಸಾಯನ ಹಾಕ್ಬಿಟ್ಟು ಎಲ್ಲ ಹಾಳಾಗ ಹೋಗಿರುತ್ತೆ
ಹೌದು ಸಂ
ಮತ್ತೆ
ಹ್ಮ್ ಮತ್ತೆ ನೀವೇ ಎಷ್ಟ್ ಗಂಟೆಗೆದೇರ್ತೀರ ಅಂತ ಹೇಳು
ನಾವ ಎನ್ ಇಲ್ಲ ನನ್ ಭಾನುವಾರ ಅಷ್ಟೇ ಮಾಡೋದು
ಮಧ್ಯಾಹ್ನ ಎಲ್ಲ ಜಾಸ್ತಿ ನಿದ್ಯೆ ಮಾಡ್ಬೇಡಿ
ಹೌದು ದಪ್ಪ ಆಗ್ತಾರಂತೆ ಆರೋಗ್ಯನೂ ಕೆಟ್ಟೋಗುತ್ತೆ ದಪ್ಪನಾಗ ಹೋಗ್ತೀವಿ ಅ ಹೌದು ಮಧ್ಯಾಹ್ನ ಮಲ್ಗ್ಬಾರ್ದಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವಾಗ್ಲು ಆದ್ರೂ ಮಲಗ್ತೀನಿ ನಾನು ಅದು ಅಭ್ಯಾಸ ಆಗ ಹೋಗಿದ್ದೇರಿ ಏನ್ ಕೆಲ್ಸ ಇಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡ ಬಂದ ತಕ್ಷಣ ನಿ ಬ್ಬ ಬಿಡುತ್ತೆ ಅಲ್ಲಿ ಫ್ಯಾನ್ ಗಾಡಿಗೆ ಅದ ಹೆಂಗ್ ಮಲಗ್ತೀನ ಅಂತಾನೆ ಗೊತ್ತಾಗಲ್ಲ
ಹೌದು ದದುಕ
ಇವಾಗ ಇಫೋ ಮೊಬೈಲ್ ಒಂದು ಬಳಕೆ ಮಾಡ್ತಾ ಮಾಡ್ತಾ ಕರೆಕ್ಟ್ಂಗ ವಿದೆನೂ ಮಾಡ್ತಾ ಇಲ್ಲ ರಾತ್ರಿ ಎಲ್ಲಾ ಮಲ್ಗೋದು ತುಂಬಾ ತಡವ್ತ ಅದಕ್ಕೆ
ಏನ್ ನಮಗೆ ಬಯತು ಏನ್ ಮಾಡುದು
ಮತ್ತೇರಿ ಏನ್ ಸಮಾಚಾರ
ಎಲ್ ಬೇಕು ನೀವ್ ಊರ್ ಕಡೆ ಯಾವಾಗ ಹೋಗಲ್ವಾ
ಹೋಗ್ತಿರಿ ರಜಾ ಸಿಕ್ಕಗೆಲ್ಲ ಊರ್ಗ್ ಹೋಗ್ತಿವಿ ಯಾಕಂದ್ರ ಊರಲ್ಲಿ ಒಂತರಾ ನೆಂಗ್ದಿ ಬಿಡಿ ಅಲ್ಲಿ ಬೆಳಗ್ ಗಾಳ ಮನೆೆ ಅಮ್ಮ ಮ ಮಾಡು ಅಡಗೆ ಊಟ ಮಾಡ್
ಮಳೆ ಮ ಇವಾಗ ಮಳೆದಾಲ ಅಲ್ಲ ಮಳೆ ಬೀಳ್ತಾ ಇದ್ಯಾ ನಿಮ್ಗೆ
ಹಾ ಇವಾಗ ಒಂದ್ ಎರಡ್ ದಿನದಿಂದ ಬೀಳ್ತಾ ಇದಂತೆ ನಿಮ್ ಕಡೆ
ಹ್ಮ್ ನಮ್ ಕಡೆನೂ ಮಳೆ ಬೀಲ್ತಾ ಇದೆ ಅಂದ್ರೆ ಇವಾಗ ಒಂಥರ ಬಿಸಿಲು ಬರ್ತಾ ಇಲ್ವಲ್ಲ
ಇಲ್ಲ
ಅಷ್ಟೊಂದೇ ಇವಾಗ ನಾಾವವು ಸೋಲಾರ್ ಹಾಕ್ಸ ಇದು ಹಾಕ್ಸಿದೀವಿ ಬಿಡಿ ಬಿಸ ನೀೀರೇ ಬರಲ್ಲ ನಾವು ಹ್ಮ್
ಹ ಹೌದು ಸೋಲಾರ ಬಿಸಿ್ಲು ಇದಿದ್ದಾಗ ಅಷ್ಟೇ ಇಷ್ಟ ಬರುತ್ತೆ ಇಲ್ಲಾ ಅಂದ್ರೆ ಅದು ಬಳಕೆ ಆಗಲ್ಲ
ಹೌದೌದು ಅ ಬಲಿ ಹ್ಮ್ ಅದೇ ಅ ಇಲ್ಲಿ ಇಲ್ಲಿ ಅಂದ್ರೆ ಕಾಲೇಜಲ್ಲಿ ಓಲೆ ಹಚದು
ಅಲ್ಲಾ ನೀವ್ ಹೇಳ್ಬೇಕು ವ್ಯವಸ್ಥೆ ಮಾಡೋರ್ಗೆ ಈಗ ಬಿಸ್ ನೀರ್ ಬಂದಿಲ್ಲ ಅಂದ್ರೆ ಮತ್ತತ್ರ ಸ್ನಾನ ಮಾಡಕ್ ಅದಲ್ಲ ಚಳಿ ಆಗ್ತಾ ಇರುತ್ತಲ್ಲ ವಾತಾವರಣನೂ ತಂಪಾಗಿರುತ್ತೆ
ಹ್ಮ ಖಂಡತ್ ಹೌದೌದು ಖಂಡಿತವಾಗಲು ಏನ್ ಮಾಡತು
ನೀವು ಹೇಳ್ಬೇಕು ಮಾಡಿ ವ್ಯವಸ್ಥೆ ಮಾಡಿ ನಮ್ಗೆ ಅಂತ
ಹ್ಮ್ ಹೌದುಕ ನಮ್ ಕಡೆನೂ ಅಷ್ಟ ಏನ್ ಗೊ ಈ ಹೆಂಗೋ ಸದ್ಯ ಏನ್ ಗೊತ್ತಾ ನೈಟ್ ಆಗ್ಬಿಟ್ರೆ ನಮ್ ಕಾಲೇಜ್ ಅಲ್ಲಿ ಕರೆಂಟೇ ತಗ್ದ್ಬ ಬಿಡ್ತಾರೆ ಕರೆಂಟ್ ಮಿಕ್ಸ್ಕೊಂಡ್ ಬಿಡ್ತಾರೆ
ಹೌದು ಅವ್ರಲ್ಲಾ ದುಡ್ಡು ಉಳ್ಸ್ಕೊಳಕ್ ಹಂಗ ಮಾಡ್ತಾರೆ ನೀವು ಪ್ರಶ್ನೆ ಮಾಡ್ಬೇಕ
ಹ್ಮ್ ಹೌದೌದು ಮತ್ತೆ ಮಾಡ್ತೀವಿ ಇ ಇವತ್ತು ನೋಡ್ತೀನಿ ಇವತ್ತು ಏನಾದ್ರು ಆಫ್ ಮಾಡಿದಾರೆ ಅಂದ್ರೆ ಜಗಳ ಕೊಟ್ಟ ಹೋಗ್ತೀಿ ನಾಳೆ ಬೆಳಗ್ಗೆ ಇದ್ದ ತಕ್ಷ
ಇವ ಹಂಗೆಲ್ಲ ಜಗ್ಗಳಾ ಮಾಡ್ಕೋಬೇಡಿ ಬಿಡಿ ಇನ್ನೊಂದ್ ವರ್ಷ ಇದೆ ಅಲ್ವಾ ಸುಮ್ನೆ ಯಾತ್ ಜಗಳಾ ಆಡ್ತೀರಾ
ಹೌದು ಅದ
ಅಂದ್ರೆ ಈಗ ಜಗಳಾ ಆಡುದ್ರ ಏನು ಸಾಲ್ವ್ ಆಗಲ್ಲ ನಿಮ್ಗೊಬರಿಗೇನೆೇ ತೊಂದರೆ ಆಗ್ತಾ ಇರುತ್ತಾ ಇಡೀಾ ಎಲ್ಲರಿಗೂ ತೊಂದರೆ ಆಗ್ತಾ ಇರುತ್ತೆ
ಬಟ್ ಎಲ್ರೂ ಟ್ರೈಸ್ ಮಾಡಲ್ವಲ್ಲ ಹ್ಮ್ ಕೆಟ್ಟೋ ಇದೊನ್ನೆ ಬಿಡ ಅದಕ್ಕೆ ಇನ್ನೊಂದ್ ತಿಂಗ್ಳಷ್ಟೇಲ್ಲಿ ಇರೋದು ಸುಮ್ ಇದೀನ್
ಬಿಡಿ ಮುಂಚೆ ಮಳೆಗಾಲ ಬರುತ್ತಲ್ವಾ ಶೆಕೆನು ಆ ಲ್ಲ ಅಂದ ಏನು ಅಂದ್ರೆ ಒಬ್ರ ಹತ್ರ ಜಗ್ಲಾ ಆಡೋಜ ಮತ್ತೆ ಅವ್ರ ಜೊತೆಗೆ ಒಂದಾಗ ತುಂಬಾ ಕಷ್ಟ ಆಗುತ್ತೆ
ಕಂಡಿಪಾಗ್ಲು
ಕಣ್ಣಲ್ ಕೆಟ್ಟಾರರ ಕಾಣುತ್ತ ರೇಶ್ ಮಾತಾಡ್ತಾಳೆ ಜೋರಿದ್ದಾಳ ಅಂತ ಅನ್ಕೊತಾರೆ ಹ್ಮ
ಹ ಏನ್ ಮಾಡುದು ಹೌದು ನೀವು ಅಷ್ಟೇ ತಾಲ್ ಕರೆಕ್ ಕಾಲ್ ಇರ್ಲೇಬೇಕು ನನ್ಗಂತೂ ಆ ತಾಳ್ಮೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಅದ ಜಾಸ್ತ ಕಮ್ಮಿದೆ ಹ್ಮ್ ಬಂದಿರ್ತೀವಲ್ಲ ಹ್ಮ್ ಹೌದು ನಮ್ಮಮ್ಮ ನಮ್ಮಪ್ಪ ಯಾವಾಗ ಹೇಳ್ಕೊಡೋದೆ ಎಷ್ಟು ನಮ್ದ್ ಏನ್ರು ಒಂದು ಹೋದ್ರು ಪವಾಗಿಲ್ಲ ಎಲ್ರ ಜೊತೆನು ಚೆನ್ನಾಗಿ ಇರ್ಬೇಕು ಅನ್ನೋದ ಹೇಳ್ಕೊಟ್ಟು
ಹೌದು ಅಂದ್ರೆ ತಾಳ್ಮೆಯಿಂದ ಎಲ್ಲ ಸೂ ಚೆನ್ನಾಗಿರ್ಬೇಕು ಅಂದ್ರೆ ಇನ್ನೊಂದ ಏನಂದ್ರೆ ನಮ್ ಮನ್ಸ ಎಷ್ಟೇ ಕೋಪ ಬಂದ್ರುನು
ಹ್ಮ್ ಮನ್ಸಲ್ ಮತ್ತ ಏನ ಗೊತ್ತಿಲ್ಲ ನನ್ಗೆ ಮನ್ಸಲ್ ಕೋಪ ಅಸ ಕುುನಕ್ಕೆ ಅಲ್ಲ ರೈಸ ಹೋಗ್ಬಿಟ್ಟು ನನ್ಗ ಅದೇನೋ ಅದೊಂದು ಕೆಟ್ಟ ಅಭ್ಯಾಸ ಇದೆ ಇವಾಗ ಏನೋ ಸರಿ ಹೋಗುತ್ತೆ ಮುಂದೊಂದ್ನ ಇನ್ ಮನೆಗ್ ಹೋಗ್ತಿವಲ್ಲ ಅವಾಗ ಸ್ವಲ್ಪ ಕಷ್ಟ ಆಗತ್ತೆ
ಹೌದು ಅಂದ್ರೆ ಆದಷ್ಟು ನಾವ್ ತಾಳ್ಮೆಯ ಕಲ್ ಕಲ್ಕೋಬೇಕು
ಹೌದೌದು ಖಂಡಿತವಾಗ್ಲು
ನೀವ್ ತಾಳ್ಮೆಯಿಂದ ಇರಿ ಎಲ್ಲದುೂ ಸರಿ ಹೋಗುತ್ತೆ ಸುಮ್ನೆ ಎಲ್ಲರ ಹತ್ರನುೂ ಜಗ್ಲ ಆಡ್ ಬಿಡಿ ಅಂದ್ರೆ ನಮ್ ಮುಖದ ಮೇಲೆ ಏನಾದ್ರು ಹೇಳ್ಬಿಟ್ರೆ ಅವ್ರಿಗೂ ಬೇಜಾರ ಆಗತ್ ಅಲ್ವಾ ಒಬ್ಬೊಬ್ರು ತುಂಬಾ ಸೂಕ್ಷ್ಮವಾಗಿರ್ತಾರೆ ಅದನ್ನೇ ಹಚ್ಕೊಂಡು ಅಳ್ತಾರೆ ಸುಮ್ನೆ ಯಾಕೆ ಅಂದ್ರೆ ಒಬ್ರನ್ನ ಅಳ್ಸದ್ರೆ ನಮ್ಗೂ ಒಳ್ಳೇದಾಗಲ್ಲ
ಹಾ ಹೌದೌದು ಅಂದ್ರೆ ಏನ್ ಗೊತ್ ಹ್ಮ್ ಹ್ಮ ಹೌದೌದು ಖಂಡಿತ್ವಾಗ್ಲೂ ಅದು ಯಾರು ಹಂಗೆಲ್ಲ ಮಾಡದ್ ಬೇಡ ಹ್ಮ ಸರಿ ರಿ ನೀ ನಿವು ಅಷ್ಟೇ ಯಾರ್ ಜೊತೆನು ಜಗ್ಳ ಮಾಡ್ಕೋಬಿಡಿ ಆರಾಮಾಗಿರಿ ಒಳ್ಳೆ ವ್ಯಾ ಮಾಡಿ ಟೈಮ್ ಟು ಟೈಮ್ ನಿದ್ದೆ ಮಾಡಿ ಹೇಳು ಆರೋಗ್ಯವಾಗಿರಿ ವ್ಯಾಯಾಮ ಮಾಡ್ರಿ ಅಷ್ಟೇ ಆರಾಮಾಗಿತ್ತು ಸರಿ
ಹಾ ಸರಿ